ಹಲೋ ಹಾ ಕಳ್ತಿಲ್ಲ
ಹಾ ಕೇಳ ಊಟಯಾ
ಹ್ಮ್ ಊಟ ಆಯ್ತು ನಿಮ್ದು
ಹ್ಮ ನಂದ ಆಯ್ತು ಎಲ್ಲಿದ್ದೀ
ಇಲ್ಲಿ ಆ ಶಾಪುರದಲ್ಲಿ
ಹ್ಮ್ ಕ್ಲಾಸ್ ಎಲ್ಲ ಮುಗಿದ
ಹ್ಞ ಕ್ಲಾಸ್ೆಲ್ಲ ಮುಗಿದ ನಿಮ್ಮ
ಯಾವ ನಮ್ದ ಮುಗ್ದ ಇವಾಗ ನಾನು ಪಿ ಜಿ ಒಂದೆ
ಹ್ಮ್
ಊಟ ಮಾಡ್ಬೇಕು ನೀನು ಇವಾಗ ಪ್ರೆಸೆಂಟ್ ಪಾರ್ಟ್ ಟೈಮ್ ಜಾಬ್ ಮಾಡಗತ್ತಲ್ಲಾ ಮೆಡಿಕಲ್ದೊಳಗೆ
ಹಾ ಪಾರ್ಟ್ ೈಮ್ಾಬ್ ಮಾಡಕ್
ಹ್ಮ ಎಷ್ಟು ಕೊಡ್ತಾರ ಸ್ಯಾಲ್ರಿ
ಸ್ಯಾಲ್ರಿ ಒಂದು ನಾಲ್ಕು ಸಾವಿರ ಕೊಡ್ತಾರೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ರಾಕ್ ಮುಂಜಾನೆ ಮೆಡಿಸಿನ್ ಕೊಡೋದು ಡಾಕ್ಟರ್ ಇನ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರ ಪ್ಯಾಡ್. ಅದ್ರಲ್ಲಿ ಬರ್ದಂತ ಮೆಡಿಸಿನ್ ಕೊಡದು
ಹ್ಮ್
ಹ್ಮ್್ಮ ಆ ಗುಳಿಗೆ ಏನ್ ಬಡ್ತೇನ ಕೊಡದು ಗಾ ಶುಗಾರ್ಗಳುಳಿಗೆ
ಹ್ಮ್
ಮತ್ತು ನೆಗಡಿಗುಳಿಗೆ
ಹ್ಮ್್ಮ ಹ್ಮ ಪೇಷಂಟ್ ಗಳೆಲ್ಲ ಜಾಸ್ತಿ ಬ ಜನ ಬರ್ತಾರಾ
ಹ್ಮ್ ಬಾಳ ಜನ ಬರ್ತಾರಾ.
ಹ್ಮ ಡಾಕ್ಟರುದು.
ಹ್ಮ್. ಹಲೋ.
ಡಾಕ್ಟರ್ ಏನ್ ಏನ್ ಮುಗಿದಿದೆ ಎಂ ಬಿ ಬಿ ಎಸ್ ಎಂ ಡಿ. ಹ್ಮ್ ಹ್ಮ್.
ಬಿ ಎಮ್ ಮಸ್.
ಹ್ಮ್.
ಹ್ಮ್.
ನೀನ್ ಯಾವ್ ಕೋರ್ಸ್ ಮಾಡಿದಿ.
ನಾನು ಡಿ ಫಾರ್ಮಸಿ ಮಾಡೀನಿ ಡಿಪ್ಲೊಮೆನ್ ಫಾರ್ಮಸಿ ‌.
ಹ್ಮ್.
ನೀವ್ದ ಆ ಕೋರ್ಸ್ ಮುಗಸಿನಿ ಇನ್ ಏನು.
ನಾನು ಬಿ ಎ ಮಾಡೀನಿ ಇಲ್ಲಿ ಬೆಂಗ್ಳೂರಾಗ.
ಹಾ.
ಬಿ ಎ ಮಾಡ್ಗ್ಯರೆ ಮುಂದೆ ಮಾಸ್ಟರ್ ಮಾಡ್ಬೆಕ್ ಹ್ಮ ಬಿ ಎ ಮುಗ್ದ್
ಹ್ಮ್.
ಪಾರ್ಟ್ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ.
ಹ್ಮ್ ಪಾರ್ಟ್ ಟೈಮ್ ಮಾಡ್ತ್ ತಾ ಇದ್ದೀನಿ ಸ್ವಿಗ್ಗಿ ಆವಾಗವಾಗ ಸ್ವಿಗ್ಗಿ ಝೊಮಾಟೊ ಅಂದ್ರೆ ರಜೆ ಇರುತ್ತಲ್ಲ ಕಾಲೇಜು.
ಹ್ಮ್.
ಆ ಟೈಮಿಗ್ ಹೋಗಿ ಡೆಲಿವರಿ ಮಾಡ್ತೀನಿ ಮತ್ತೆ ನೈಟ್ ಯಾವಾಗಾದ್ರು ಫ್ರೀ ಇದ್ರ ಮಾಡ್ತೀನಿ.
ಹ್ಮ್.
ಒಂದು ವಾರದೊಳಗ ಒಂದು ಎರಡ್ ಮೂರ್ ಸಾವಿರ ಆಗುತ್ತ ಖರ್ಚಿಗೆ.
ಖರ್ಚಿಗ್ ಎರ್ಡ್ ಮೂರ್ ಸಾವಿರ ಆತಂತ.
ಹ್ಮ್ ಏನಿಲ್ಲ ಒಂದು ಒಂದು ಆರ್ಡರ್ ಕೊಟ್ಟ್ಬಂದ್ರೆ ಹದ್ನೈದು ಇಪ್ಪತ್ತು ರೂಪಾಯಿ ಕೊಡ್ತಾರ.
ಹ್ಮ್.
ಒಂದು ಹತ್ತ್ ಹದಿನೈದು ಮಾಡ್ತಿನಿ ಒಂದು ಎರ್ಡ್ನೂರ್ ಮುನ್ನೂರು ರೂಪಾಯಿ ಆಗುತ್ತೆ.
ಹಂಗೆ ಸೈಡ್ ಏನಾರ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರಾ.
ಮೊದ್ಲು ಓದಕತಿದ್ದೆ ಈಗೆಲ್ಲಾ ಬಿಟ್ಟೀನಿ ಏನ್ ಮಾಡ್ತಿ ಕರೆಕ್ಟ್ ಕರೆಕ್ಟ್ ಆಯ್ತ್ ಕಾಲ್ಫಾರ್ ಮಾಡಲ್ಲಗ್ಯಾರ ಏನಿಲ್ಲ.
ಹ್ಮ್.
ಹ್ಮ್ ಅದಕ್ಕೆ ಮತ್ತೆ ನಡಿಬೇಕಲ್ಲ ದುಡ್ಡು ಇರ್ಲಾರ ಜೀವನ.
ಇದು ಯಾವ ಜಾಬಿಗೆ ಅಪ್ಲೈ ಮಾಡಿದಿ.
ಈಗ್ ಯಾವು ಬಿಟ್ಟಿಲ್ಲ ಬಿಟ್ರೆ ಅಪ್ಲೈ ಮಾಡ್ಬೇಕ್ ಇನ್ನು.
ಮಾಡ್ಬೇಕನ್ನು.
ಇನ್ನು ಬಿ ಎ ಮುಗ್ದಿಲ್ಲಾ.
ಹ್ಮ್ ಹ್ಮ್.
ಬಿ ಎ ಕಂಪ್ಲೀಟ್ ಆದ್ಮೇಲೆ ಮಾಡ್ಬೇಕ್.
ಮಾಡ್ಬೇಕು.
ಹ್ಮ್ ವಿ ಎ ಎಕ್ಸಾಮ್ ಬರ್ದೇ ಆದ್ರೆ ಅದೇನ್ ಚೆನ್ನಾಗ್ ಆಗ್ಲಿಲ್ಲ ಅಷ್ಟೊಂದೇನು.
ಚೆನ್ನಾಗಾಗಿ ಬಂದಂಗಾಯ್ತು.
ಹ್ಮ್.
ಹ್ಮ್.
ಕಾಲೇಜೆಲ್ಲ ಕಾಲೇಜ್ ಎಲ್ಲ ಎಲ್ಲಿ ಮುಗಿಸಿದಿ.
ಕಾಲೇಜು ನಾನು ಇಲ್ಲಿ ಶಾಪುರಲ್ಲಿ ಮುಗಿಸಿನಿ ಯಾದಗಿರಿ ಡಿಸ್ಟ್ರಿಕ್.
ಹ್ಮ್.
ಹ್ಮ್ ಅಲ್ಲಿ ಡಿಫಾರ್ಮಸಿ ಕೋರ್ಸ್ ಇದೆ ಪ್ರೆಸೆಂಟ್ ಇವಾಗ.
ಹ್ಮ್ ಹ್ಮ್.
ಹ್ಮ್. ಮತ್ತ್ ಇದುಯ್ ಯು ಪಿ ಎಸ್ ಸಿ ಇದು ಎಲಿಜಿಬಲ್ ಆಗ್ಬೇಕಂದ್ರೆ ಯಾವ ಡಿಗ್ರಿ ಕೋರ್ಸ್ ಕಂಪ್ಲೀಟೆಡ್ ಆಗ್ಬೇಕನ.
ಹಾ ಯು ಪಿ ಎಸ್ ಸಿ ಅಂದ್ರ ಯಾವ್ದೇ ಕೋರ್ಸ್ ಮಾಡಿದ್ರು ಯು ಪಿ ಎಸ್ ಸಿ ಆಗ್ಬಹುದು ಎನಿ ಡಿಗ್ರಿ.
ಹ್ಮ್.
ಇಲ್ಲಿ ಡಿಗ್ರಿ ಏಜ್ ಇಪ್ಪತ್ತೊಂದ ಆಗಿರ್ಬೇಕು ಡಿಗ್ರಿ ಮುಗಿಸಿರ್ಬೇಕು ಯಾವ್ದಾದ್ರ್ರು ಇಂಜಿನಿಯರಿಂಗ್ ಬಿ ಎ ಬಿ ಕಾಮ್ ಎಲ್ ಎಲ್ ಬಿ ಯಾವ್ದರ ಆಗಿರಲಿ
ಯಾವ್ದಾದ್ರರು ಮುಗಿಸಿದ್ರೆ ನಡೀತಾ
ಹ್ಮ್ ಇಷ್ಟೇ ಪರ್ಸಂಟ ಅಕ್ಕೆ ಬೇರೆ ಬೇರೆ ಕ್ಯಾಟಗರಿ ಬೇರೆ ಬೇರೆ ಟಂಟ್ ಅದಾವ ಎ ಸಿ ಎಸ್ ಟಿಿಗೆ ಅನ್ಲಿಮಿಟೆಡ್ ಇರುತ್ತೆ ಅಂದ್ರೆ ಫೋರ್ಟಿ ಫೈವ್ ಏಜ್ ಆಗುವವರೆಗೂ ಬರಿಬೋದವರು.
ಹ್ಮ್.
ಒ ಬಿ ಸಿ ಅವರಿಗೆ ಒಂಬತ್ತು ಅಟೆಂಪ್ಟ್ಸ್ ಇರುತ್ತೆ.
ಒಂಬತ ಟನ್
ಹ್ಮ್ ಜನರಲ್ ಕ್ಯಾಟಗರಿಗೆ ಆರು ಇರುತ್ತೆ.
ಹ್ಞ ಎಸ್ ಸಿ ಎಸ್ಟಿಗೆ ಅನ್ಲಿಮಟ.
ಹ್ಮ ಅನ್ಲಿಮಿಡ್ ಅವ್ರ.
ಹ್ಮ ಹ್ಮ್.
ನಿಮ ನಿನ್ ನೀವು ಮಾಡಿರೋ ಕೋರ್ಸಿಗೆ ಯಾವವುದಾದ್ರರು ರಿಲೇಟೆಡ್ ಗೌರ್ಮೆಂಟ್ ಜಾಬ್ ಬರ್ತವನಾ.
ಹ್ಮ್ ರಿಲೇಟೆಡ್ ಇ ಇರುತ್ತೆ ಡಿಪ್ಲೊಮೆನ್ ಫಾರ್ಮಸಿ. ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬಹುದು ಮತ್ತೆ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬಹುದು. ಮತ್ತೆ ಮುಂದೆ ಬಿಫ್ಮ್ ಕೋರ್ಸ್ ಮಾಡಿದ್ರೆ ದೊಡ್ಡ ಇಂಡಸ್ಟ್ರಿಯಲ್ಲಿ ಹೋಗ್ಬಹುದು.
ಹ್ಮ್.
ಮತ್ತು ನಾವೇ ಓನ್ ಆಗಿ ಫಾರ್ಮಾ ಕಂಪ್ನಿ ಇದು ಮಾಡ್ಬೋದು.
ಹ್ಮ್.
ಮತ್ತ ನಾವೇ ಓನ್ ಮೆಡಿಕಲ್ ಹಾಕ್ಬಹದು.
ಅಲ್ಲಿ ನಿಮ್.
ಹಂಗೆ ಮುಂದೆ ಇಂಫರ್ಮ್ ಮಾಡಿದ್ರೆ ಮಾಸ್ಟರ್ ಆಫ ಫಾರ್ಮಸಿ ಮಾಡ್ಬೋದು.
ಹ್ಮ್ ನಿಮ್ ಕಾಲೇಜ ಅಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ನಂದೆ.
ಕಾಲೇಜಲ್ಲಿ ಸೆಲೆಕ್ಟ್ ಆಗಿದ್ದಾರೆ.
ಈ ಯಾವ್ದೋ ಡ್ರಗ್ ಇನ್ಸ್ಪೆಕ್ಟರು.
ಹ್ಮ್ ಪ್ರೆಸೆಂಟ್ ಈಗ ಎರಡು ವರ್ಷದಿಂದೆ ಆಗಿದ್ದಾರೆ ಪ್ರೆಸೆಂಟ್ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಯಿದ್ದಾರೆ ಅದು ಅಂದ್ರೆ ಎಂಫಾರ್ಮ್ ಮಾಡಿದವರ ಆಗಿದ್ದಾರೆ ಹಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಜಂಬಾರದ
ಹಾಂ
ಹಾಮ್
ಈಗ ಎಂಫಾರ್ಮಾ ಮಾಡ್ಬೇಕಾನ ನೀನು ನೀನ್ ಮಾಡ್ತೇನೆ ಎಂಫಾರ್ಮಾ
ಹಾಮ್ ಮಾಡ್ಬೇಕ್ ಈಗ ಡಿ ಮಾಡಿನಿ ಮುಂದೆ ಬಿ ಫಾರ್ಮ್ ಮಾಡಿ ಎಂ ಫಾರ್ಮ್ ಮಾಡ್ಬೇಕು
ಫ್ಮ ಮಾಡಿ ಎಂಫಾರ್ಮ್ ಎಷ್ಟು ವರ್ಷ ಇರ್ತ್ತಾವ ಕೋರ್ಸ್ಗಳು.
ಎಷ್ಟ ಅಂದ್ರೆ ಈಗ ಬಿಫಾರ್ಮಾ ಮಾಡಿದ್ರೆ ನಾಲ್ಕು ವರ್ಸ್ ಕೋರ್ಸ್.
ಹ್ಮ್.
ಮುಂದೆ ಇನ್ನ ಎಂಫಾರ್ಮಾ ರ್ ಮಾಡಿದ್ರೆ ಮುಂದೆ ಎರಡ್ ವರ್ಷ ಕೋರ್ಸ್ ಮಾಡಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದ್ರ. ಗೋರ್ಮಂಟ್ ಜಾಬ್ ಮಾಡಬೋ.
ಹ್ಮ್ ಈ ಕಾಲ್ಫಾರ್ಮ್ ಆಗಿಲ್ಲಾನ.
ಇನ್ನು ಎನ್ನ. ಕನ್ಫರ್ಮ್ ಆಗಿಲ್ಲ ಈಗ ಎರಡು ಮೂರು ವರ್ಷದಿಂದ ಆಗಿಲ್ಲ ಮೊದಲು ಮೊದಲಾಗಿದ್ದು
ಹ್ಮ್ ನೋಡ ಅದನ್ನ ಟ್ರೈ ಮಾಡಬೇಕಕ್ಕಿಲ್ಲ
ಹ್ಮ್ ಟ್ರೈ ಮಾಡಬೇಕು ಅದನ್ನು
ನಿಮ್ಮ ಸಿಲಬಸ್ ಏನ್ರ ಗೊತ್ತಾವೇನು
ಹಾ
ಸಿಲೆಬಸ್ ಸಿಲೆಬಸ್ ಆ ಎಕ್ಸಮ್ ಗೆ?
ಸಿಲೆಬಸ್ ಇನ್ನ ಕಂಪ್ಲೀಟ್ ಆಗಿಲ್ಲ ಇನ್ನ ಅಂದ್ರ ಇದ ಪಾಠಾ ಅದು ಅದಾವ.
ಹ್ಮ್
ಹಂ
ಅದಕಲ್ಲಾ ಈಗ ಹೇಳಲ್ ಕಾಂಪಿಟೇಟಿವ್ ಜಾಬಿಗಿ ಅದ ಅದ್ರ ಸಿಲೆಬಸ್ ಏನಾದ್ರು. ಗೊತ್ತದ ಏನಂದೆ ಡ್ರಗ್ ಇನ್ಸ್ಪೆಕ್ಟರ್ ಗಿ.
ಇದೆ ಈಗ. ಫಾರ್ಮಸಿ ಬಗ್ಗೆ ಒಂದ ಫುಲ್ ಒಂದ ಸಬ್ಜೆಕ್ಟ್ ಇರ್ತದ ಅದು. ಈಗ ಹೆಂಗ್ ನೀವು ಜನರಲ್ ಇರ್ತಾ ಅದೇ ಟೈಪು ಇನ್ನೊಂದ ಪೇಪರ್ ಇರ್ತ ಫಾರ್ಮಸಿ ಕೋರ್ಸಿಂದ ಒಂದಿರ್ತ ಒಂದ ಜನರಲ್ ಸ್ಟಡೀಸ್ ಒಂದಿರ್ತ. ಜಿ ಕೆ ಪೇಪರ್ ಯಾಡ ಪೇಪರ್ ಇರ್ತವ. ಹ್ಮ್ ಹ್ಮ್ ನಿಮ್ ಬಿಎ ನೂ ಹಂಗೆ ಏನು?
ಹ್ಮ್ ಬಿಎದಾಗ ನಾರ್ಮಲ್ ಆಗಿ
ಹ
ನಾವು ಯಾವ್ದ್ ಚೂಸ್ ಮಾಡ್ತು ಅದ್ರ ಮೇಲೆ ಇರ್ತವೆ ಬಾಳ ಸಬ್ಜೆಕ್ಟ್ ಇರ್ತದೆ ಹಿಸ್ಟ್ರಿ ಎಕನಮಿಕ್ ಪೊಲಿಟಿ. ಜಿಯೋಗ್ರಫಿ ಇರುತ್ತಾ. ಈಗ ರೀಸೆಂಟ್ ಆಗಿ ನಮಗ ಎನ್ ಎನ್ ಇ ಪಿ ಬಂದದಲ್ಲಾ ನಮ್ಗ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಆ್ಯಡ್ ಆಗ್ತಾವ. ಈಗ ನಾವು ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಸ ಇಂದ ಬಂದಿದ್ರ ನಮ್ಗ ಟೆಕ ಸಬ್ಜೆಕ್ಟ್ಸ್ ಗೋಳ ಬರ್ತಾವ ನಮಗ
ಹ್ಮ್
ಇರ್ಲಾದವರಿಗಿ ನಮ ಸಬ್ಜೆಕ್ಟ್ ಅವರಿಗ ಕೊಡ್ತಾರ. ಅವು ಎರಡ ವರ್ಷ ಅಷ್ಟೇ ಇರ್ತ ಮತ್ತ ಮೂರ್ನೇ ವರ್ಷಕ್ಕ ನಮ್ ಕೋರ್ ಸಬ್ಜೆಕ್ಟ್ ಯಾವ್ ಯಾವ್ ಇರ್ತಾವ್
ಹಂ
ಅವ್ ಅಷ್ಟೇ ಉಳ್ಕೋತಾವ ಕನ್ನಡ ಇಂಗ್ಲೀಷ್ ಅವೆಲ್ಲಾ ಹೋಗ್ತಾವ.
ಹ್ಮ
ಹ್ಮ್ ಹ್ಮ್ ಬಿ ಎ ಮಾಡ್ಬೋದು ಬಿಎ ಮಾಡಿದ್ರ ಬೇರೆ ಫೀಲ್ಡ್ ಅಲ್ಲಿ ಏನ್ ವರ್ಕ್ ಮಾಡಕ್ ಬರಲ್ಲ ಈಗ ಹೆಂಗ್ ಸಾಫ್ಟ್ವೇರ್ ಅದು. ಈ ಸ್ಕೂಲ್ ಟೀಚರ್ರೂ ಬಿ ಎಡ್ ಮಾಡಿದ್ಮೇಲೆ ಎಮ್ ಎಡ್ ಮಾಡಿ ಸ್ಕೂಲ್ ಟೀಚರ್ಗ ಹೋಗಬೋದು ಇಲ್ಲ ಕಾಂ ಕಾಂಪಿಟೇಟಿವ್ ಎಕ್ಸಾಮ್ ಬಂದಗೆರೆ ಪಿ ಎಸ್ ಐ ಪಿ ಸಿ ಈ ಎಕ್ಸಾಮ್ ಬರದ್ಗೆರೆ ಸೆಲೆಕ್ಟ್ ಆಗೋದು. ಹ್ಮ್ ಇಲ್ಲ ಜರ್ನಲಿಸಮ್ ಗೆರಿ ಹ್ಮ್.
ಹಂ ಹಂ
ಮಾಡ್ಬಾರ್ದ.
ಈ ನೀವ್ ಹೊಲದಲ್ಲಿ ಏನ್ ಹಾಕ್ತೀರಾ ನಿಮ್ದ ಯಾವೂರ?
ನಮ್ದ ಇಲ್ಲೇ ಬೀದರ ಹತ್ತಿರ ಹೊಲ್ದಾಗ ನಾವು ಇವಾಗ ಕಬ್ಬ ಹಾಕಿವಿ.
ಹ್ಮ್
ನಮ್ ಕಡೆ ಜಾಸ್ತಿ ಕಬ್ಬು ತೊಗರಿ ಬೆಳತಾರ.
ಹ್ಮ್
ಹಾಕಿ ನಿಮ ನಿಮ್ ಕಡೆ ಏನಾಗ್ತಾರೆ
ನಮ್ಮ್ ಕಡೆ ತೊಗರಿ ಆಗ್ತಿವಿ ಕಲಬುರ್ಗಿ ಡಿಸ್ಟ್ರಿಕ್ ನಾವು
ಹ್ಮ್ ಹ್ಮ್ ಅಲ್ಲ ಅತ್ರಲ್ಲ ಗೀದ ಹ್ಮ್
ಹತಿ
ಹ್ಮ್
ಹಗ್ತಿವಾದ
ಇಲ್ಲ ಚೆನ್ನಾಗ್ ಬರ್ತಾವ
ಹ್ಮ್ ಫಲ ಚೆನ್ನಾಗ್ ಕೊಡ್ತಾವ ಈ ಕಡೆ ಎರಿ ಭೂಮಿ ಅದಾವ ಬೆಳೆ ಚೆನ್ನಾಗಿ ಬರ್ಸ್ತಾವ
ಹ್ಮ್ ಹ್ಮ್
ಹ್ಮ್
ಮತ್ತೆಲ್ಲಾ ಊರ್ ಕಡೆ ಆರಾಮಲ್ಲ
ಹ್ಮ್ೂಊರ್ ಕಡೆ ಎಲ್ಲಾರಾಮದ ನಿಮ್ ಕಡೆ
ಹಮ್ಮ್ ಕಡೆನಾರಂಪ್ಪ
ಹ್ಮ್
ಹ್ಮ್ ಹ್ಮ್ ಮನೆಗೆಲ್ ಆರನ್ದಾರಲ್ಲ
ಹ್ಮ್ ಮನ್ಯಾಗ ಆರಾಮ ಅದಾರ ಅವರು ನಿಮ್ ಸೈಡ್ ಎಲ್ಲಾರ ಅರ್ದಲ್ಲ ಮನೆ ಕಡೆ
ಹ್ಮ್ ಆರಾಮದಾರೆ
ಹ್ಮ್ ಈಗ ಒಂದೇ ಈಗ ಏನಾದಾರು ಓನ್ ಆಗಿ ಬಿಸ್ನೆಸ್ ಮಾಡ್ಬೋದ ನೀವು
ಹ್ಮ್ ಬಿಸ್ನೆಸ್ ಮಾಡಕಿ ಮಾಡ್ಬೋದು ದುಡ್ಡಿ ಇರ್ಬೇಕಲ್ಲ ದುಡ್ಡ ಇದ್ರೆ ಬಿಸಿನೆಸ್ ತುಂಬಾ ಅದ ಹೋಟೆಲ್ ಬಿಸ್ನೆಸ್ ಮಾಡ್ಬಹುದು ಅಂದ್ರೆ ಬಿಸ್ನೆಸ್ ಮಾಡಕ ಏನು ಚೂಸ್ ಮಾಡ್ಬೇಕು ಎಲ್ಲಿ ನಾವವು ಯಾವ ಬಿಸ್ನೆಸ್ ಮಾಡ್ತೀವ ಅಂತ ಈಗ ಕೆಲವೊಂದು ಸೀಸನಲ್ ಬಿಸ್ನೆಸ್ ಸದವಾ
ಹಾ
ಹೆಂಗ ಈೀಗ ಸಪೋಸ್ ಏನು ಹೇಳ್ಬೋದುಂದ್ರೆ ಆ ತರಕಾರಿಗಳು ಆಗ್ಲಿ ಇದು ಒಂದೊಂದು ಪರ್ಟಿಕ್ಯುಲರ್ ಆಗಿ ಈ ತರ್ಕಾರಿಗಳು ಅದೇ ಸೀಸನ್ ದಾಗ ಬೆಳಿತಾರೆ
ಹಾ
ಮತ್ತು ಈಗ ಐಸ್ ಕ್ರೀಮ್ ಆಗ್ಲಿ ಕೂಲ್ಡ್ ಡ್ರಿಂಕ್ಸ್ ಆಗ್ಲಿ ಅತಿ ಹೆಚ್ಚು ಬ್ಯಾಸಿಯಾಗಿ ಸೇಲ್ ಆಗ್ತವ ಈಗ ಅದನ್ನ ಸ್ವಿಗ್ಗಿ ಟೈಮ್ನಾಗ ಯಾರು ಯೂಸ್ ಮಾಡಲ್ಲ
ಹ್ಮ್ ಹ್ಮ
ಈರ ಯಾವ್ದು ನಾವು ಚೂಸ್ ಮಾಡ್ಬೇಕತ್ ಯಾವ್ದ್ ಬಿಸ್ನೆಸ್ ಮಾಡ್ಬೇಕಂತ ಮಾಡ್ಬೋದ ಅ ಇನ್ವೆಸ್ಟ್ಮೆಂಟ್ ಅದು ಎಲ್ಲಾ ಜಾಸ್ತಿ ಬೇಕಾಗುತ್ತೆ ಮತ್ತೆ ಗೌರ್ಮೆಂಟ್ ಇಂದ ಇವಾಗ ಬಹಳ ಸ್ಕೀಮ್ ಬಂದ ಮತ್ತೆ ಗೌರ್ಮೆಂಟ್ ಲೋನ್ ಕೊಡ್ತದೆ
ಹಾ
ಈಗ ಮೈ ಎಮ್ ಎಸ್ ಎಂ್ ಐ ಅಂತ ಒಂದು ರೂಲ್ ಮಾಡ್ಯಾರ
ಹಾ
ಅದ್ರಲ್ಲಿ ಎರಡೂವರೆ ಕೋಟಿಿವರೆಗೂ ಲೋನ್ ಕೊಡ್ತಾರೆ ಗೋರ್ಮೆಂಟ್
ಲೋನ್ ಕೊಡ್ತಾರನುಾ
ಹ್ಮ ಇತಟ್ಲು ಎಂಟ್ೋ
ಒಳ್ಳೇನೋದಕ್ಕೆ ನಾವು ಬಡ್ಡಿ ದರ ಆಾಕಿ ಕೊಡಬೇಕಏನ್ ಒಳ್ಳೆಿಂದಡೆ ಲೋನ್
ಹ್ಮ ಬಡ್ಡಿ ಆಗ್ಬೇಕು ಸ್ವಲ್ಪ ಬಡ್ಡಿ ಇರ್ತ ಹ್ಮ ಸರಿ ಸರಿಮ ನ ನಾಮೇ
ಹ್ಮ್ ಹಾ ಓಕೆ ಹಾೆ